ಹಲೋ.
ಹಾ ಏನ್ ಮಾಡತ್ರಿ.
ಹೌದಾ ಹಿಂಗ್ ಎಷ್ಟ ಮಂದಿ ಅದಾರ ನಮ್ಮ ಉರಾನೋರ್.
ನಾನು ಅಣ್ಣಾ ಒಬ್ನ ಅದ್ದೀನಿ.
ಹ್ಮ್ ಕೆಲ್ಸ ಅಂದ್ರ ಹೆವಿ ಭಾಳ ಐಯ್ತೀ ಹಂಗಾರ ಕೆಲ್ಸ ಅಲ್ಲಿ.
ಹ್ಮ ಕೆಲ್ಸ ಹಂಗೇನಿಲ್ಲ ಸ್ವಲ್ಪ ಬೇಶ ಐತಿ.
ಬೇ ಪೇಮೆಂಟ್ ಸ್ವಲ್ಪ ಕಡಿಮ ಐತಿ ಹದಿನೆಂಟ ಸಾವ್ರ ಸಾರ್ಟಿಂಗ್ ಹದಿನಂಟ ಮತ್ತ ಹೋಗ್ತ ಹೋಗ್ತಾ ಮತ್ತ ಜಾಸ್ತಿ ಆಕೈತಿ.
ನೋಡಂ ತೊಗೊ ಜಾಸ್ತಿ ಆಕೇತ್
ಹಾ ಹಾ ಎಲ್ಲಾ ಪಿ ಎಫ್ ಕಟಾಗಿ ಹದ್ನೆಂಟ ಸಾವ್ರ ಕೊಡ ಮಿನರಲ ವಾಟರ ಹದಿನೆಂಟುಕ್ ಕೊಡ್ತಾರ.
ಹದಿನೆಂಟು ಕೊಡ್ತಾರ ಅದ್ರೊಳಗೆ ಪಿ ಎಫ್ ಕಟ್ಟಾಗುತ್ತೆ ಮತ್ತೆ ನೂರು.
ಹಾ ಹದ ನೀ ನನ್ ಕೈಗ ಬರೋದೆಷ್ಟು.
ಈ ಮೂರ್ ಸಾವಿ ಕಟ್ಕೊಂತಾರೆ ಎಂಪಿಪಿ ಪಿ ಎಪ್.
ಯಂಗಡೆ ಎರಡು ಕಟ್ಟಾಗೈತಿ.
ಎರಡ್ ಸಾವಿರ ಕಟ್ಟ ಅಗಿ ಹದಿನಾರ ಸಾವಿರ ಬರ್ತೈತಿ.
ಆ ಕಥಾಯ ಹಾ ಹದಿನಾರು ಬರ್ತಾ ಇದೆ.
ಹ್ಮ್ ಹ್ಮ್ ಎಲ್ಲಾ ಊಟದ್ದು ಎಲ್ಲಾ ಅವರ ಕಡೆ ಏನು.
ಏ ಇಲ್ಪಾ ನಮ್ ಕಡೆ ಊಟ ನಾವು ಮನೆಯಿಂದ ತರ್ಬೇಕು.
ಹ್ಮ್ ಹ್ಮ್ ಹ್ಮ್ ಮುಂದಿನ ಅಷ್ಟು ಹುಗ್ಗಿ.
ಮನೆ ಒಳ ತ ತು ಬಿಡ್ತೀನಿ.
ಏಳಕ್ ಬಿಟ್ಟ ಅಲ್ಲಿ ಎಂಟ ಗಂಟ ತಂಬತ್ತಕ್ಬೇಕಣ ಮತ್ತ ಅಲ್ಲಿ.
ಹ್ಮ ಪಂಚಮ ತಲ್ಲಿ.
ಪಾಂಚ್ ಸೌಡಪಾಯಿ ಖಾಲಿ.
ಹ್ಮ ಪಂಚ್ ಮಾಡ್ಬೇಕ್ ಈಗ.
ಎಂಟಕ್ ಮುಂಜಳೆ ಎಂಟಕ್ ಇರ್ಲಿಕ್ಕ ಅಂದ್ರ ಅವತ್ತಿಂದ ಕ್ಯಾನ್ಸಲ್ ಏನಾ.
ಹು ಹು ಟೂರ್ ಟೂರ್ ಹೋಗರ ಟೂರ್ ಗೀರ್ ಹೋಗ ಬಾರೆ.
ಟೂರ್ಗ ಎಲ್ಲಿ ಎಲ್ಲಿಗ್ ಒಂದಸ ಟೂರ್ಗೆ. ಪ್ರವಾಸಕ್ಕೆ ಯಾವ ಕಡೆ ಹೋಗಣ. ಈಕಡೆ ಅಂಜನಾದ್ರಿ ಬಿಟ್ಟ ಅ ಕಡೆ ಗೋವಾ ಗೋವಾ ಸೈಡ್ ಗೋಕರ್ಣ ಶಿರ್ಸಿ.
ಹಾ ಶಿರಿಸಿ.
ಮಹಾರಾಷ್ಟ್ರ ಕೋಟೆ ಮತ್ತು ಬಿಜಾಪುರ.
ಪ್ಲೆಸ್ಮೆಂಟ್ ನೊಡ್ಬೇಕು ಪ್ಲಸ್ಮೆಂಟ್ ಬಾರಿ ಇ ಹಿಂಗ ಎಲ್ಲ ಯಲ್ಲಾಪುರ್ ಗೆ. ಯಲ್ಲಾಪುರ್ ಘಾಟ್ ಮತ್ತ ಮತ್ತ ಸಕಲೇಶ್ ಪುರ್ಘಾಟ.
ಹಾ ಈಗ ಸಕಲೇಶ್ಪುರ್ ಹೋದ್ರೆ ಟ್ರ ರೈಲಿಗೆ ಹೋಗ್ಬೇಕ.
ಕಾರ್ ಗಡಿ ಮಾಡುವುದು ಕಾರ್ ಗಡಿ ಹಾ ಕಾರ್ ಗಡಿ. ವಓ ಒಂದ ಎ ಟಿ ಕ ಮಾಡುದ ಒಂದ್ ಎಂಟ್ ಮಂದಿ ಸೀಟರ್ಸ
ಇಲ್ಲ ಎಂಟ್ ಮಂದಿ ಹೆಂಗ್ ಹಿಡಿತೈತಿ ಅದ್ರಾಗ ಊ ಡ್ರೈವರ್ ಒಬನು ಹಿಡಿದನಿ ಡ್ರೈವರ್ ನಮ್ ಕಡಿದನ.
ಹ್ಮ್ ಡ್ರೈವರ್ ನಮ್ಮ್ ಕಡೆದಾವ.
ಬಾಡಿಗೇಂತ ಬ ಕಾರ್ ಗಾಡೆ ಬಾಡಿಗೆ ಕೊಡ್ತಾರಲ್ಲಾ ಹಂಗ ಹಿಂಗ್ ನಾಕ್ ಇರಿಡ್ಲಿ ಹಂಗ. ನಾಕ ನಾಗಕ್ ದೀದಲ್ಲಿ ಒಂದು ಐದ ಸಾವಿರ ತಗೊತಿರ್ಬೇಕು ಐದ ಸಾವರ ಹದಿನೈದು ಸಾವಿರ ತೋತಾರೆ.
ಹ್ಮ ತೋತರ.
ಕೆ ಅಲ್ಲೇ ಮುಗಸುದು ಒಂದು ಎಂಟು ಮಂದಿ ಆಗುದು. ಎ ಎಂಟ ಮಂದಿ ಅದ್ರೆ ಬರೀ ಪೆಟ್ರೋಲ್ ಹಾಕೊಂಡು ಹೋಗ್ಬಿಡುದು ಗಾಡಿಗೆ.
ಒಂದು ಚೇಂಜಿ ಇಲ್ಲವಲ್ಲ ಗಾಡಿಗೆ ಚೇಂಜಿ ಒಂದ ಹದಿನೈದುನೂರು ರಪಾಯಿ ಚೇಂಜ್ ಹಾಕಿದೀ ಅಂದ್ರೆ ಕಗಡಾಕತಿ.
ಹಾ ಮತ್ತತ್ ಪೆಟ್ರೋಲ್ ಪೆಟ್ರೋಲ್ ಉಳಿದರಿ ಮತ್ತ್ ನಮಗ.
ಕಾರ್ಗಡೆ ಹೋದ್ರೆ ಮತ್ತ ಎಲ್ಲ ನೋಡ ಪ್ಲೇಸ್ ಆಗಿ ಹಿಂಗ ಟ್ರೈನಿಗೆ ಹ ಟ್ರೈನೇ ಹೋಗ್ಬೇಕ ಅನ್ಸೈ ನನಗ.
ಟ್ರೈನಿಂಗಗೆ ಬಾಳ್ ನೋಡದಾಗಲ್ಲ ಬರ ಒಂದ್ಐದ್ ನಿಮಿಷ ಮೇಲೆತ್ ನೋಡಬೇಕೈತಿ.
ಅದನು ಹಂಗಂದ್ರುನು. ಕಡಿಮಿ ಬಜೆಟ್ ಟ್ರೈನಿಗ್ ಹೋದ್ರೇ ಕಡಿಮಿ ಬಜೆಟ್ ಆಕೇತಿ ಕಾರ್ಗಡೆ ಹೋದ್ರೆ
ಹ ಆದ್ರ ಕಾರ್ ಕಾರ್ ಗಾಡಿಗೆ ಹೋಗುದ್ ಚಲೋ.
ಕಾರ್ ಗಾಡಿ ಚಲೋ ಆದ್ರ ಏನ್ ಅನಸ್ತತಿ ಎಲ್ಲರ ಹುಡುಗರ ಗುಡ್ಕಾಜನೂ ಇರಬಾರ್ದು. ಉಲ್ಟಿ ಮಾಡ್ತಾವ್ ಮತ್ ಅದು ಅದೊಂದು ಪ್ರಾಬ್ಲಮ್ ಅಲ್ಲಿ ಉಲ್ಟಿ
ವಾಮಿಟ್ ಮಾಡ್
ಹ್ಮ್ ಈ ಟ್ರೈನ್ ಆಗಂದ್ರೆ ಏನ್ ಅನ್ಸಗಿಲ್ಲ ಲ್ಯಾಟ್ರಿನ್. ಲ್ಯಾಟ್ರಿನ್ ಕುವಕತ್ರು ಜಾಗಿರ್ತತಿ ಏನ್ ಮಾಡ್ರು ಜಾಗಿರ್ತತಿ ಹಿಂಗ ಸಕ್ಲೇಶಪುರ ಹ. ಸಕ್ಲೇಶಪುರ ಗೋವಾ ಕೊದ್ರಾ ನೋಡಾಕ್ ಹಿಂಗ್ ಆನಿ ನೋಡಕ್ ಅನುಸ್ತಾತ್ ಹಿಂಗ್ ಏನ್ರ. ಕಾಲ ಇಡಂಗಗಿವ್ ಕಾಲ್ ಇಡು ಹೋಗಲ ಕಡೆ ಒಳಗ.
ಕಾರ್ ಇಡು ಹೋಗಲ್ ಅಕಾಡಿ ಒಳಗ.
ಹ್ಮ್ ಕಾರ್ ಗಿಡಗ ಹೋಗುವಂತ ಪ್ಲೇಸ್ ಅಂದ್ರೆ ಇಕಡೆ ತುಳಜಾಪುರ ಆಗ್ಲಿ ಮಹಾರಾಷ್ಟ್ರ ಕೋಟೆ.
ಹಾ ಇವ್ರು ಯಾರ್ಯಾರು ಬರ್ತಾರ.
ಇವು ನಾಕ್ ಮಂದಿ ಬರ್ತಾರಾ ಕುಮು. ಹ್ಮ ಸಾಗ್ಯಾ ಕಿರಣ್ಯ ರಾಮ್ಯಾ.
ಹ್ಮ.
ಹಾ ಒಂದ್ ಇಷ್ಟ್ ಮಂದಿ ಬರ್ತಿನ್ ಅಂದರ್ ಅವ್ರು ಒಂದಿಷ್ಟ್ ಮಂದಿ ಬರಲ್ ಅನಕಾತಾರ್ ಯಾಕ ಅವ್ರು ಬ್ಯಾರ್ ಕಡೆ ಹೋಕಿವ್ ಅನಕಾತಾರ್ ಅವ್ರು.
ಹ ಎಷ್ಟ್ ಎಷ್ಟ್ ನೋಡ್ ಎಷ್ಟ್ ಎಷ್ಟ್ ತಂಬಾರ್ಬಕು ಒಬಬೂರು.
ಒಬ್ಬ್ರ ಮನ್ಷಿ ಅಂದ್ರ ಒಂದ ಐದ್ರಿಂದ್ ಏಳ್ ಸಾವ್ರ ನಾಕ್ ನಕ್ ದಿವಸ ಗಟ್ಲೆ ಹೋ ಊಟ ಎಲ್ಲ.
ಹಾ ಎಲ್ಲೆಲ್ಲಿ ಸ್ಟಾಫ್ ಮಾಡೋದು ಮತ್ತೆ ಪ್ಲೇಸ್ಮೆಂಟ್ ಯಾವ್ದ.
ಸ್ಟಾ ಆ ಸ್ಟಾಪ್ ಅಂದ್ರೆ ಇಲ್ಲಿ ಮುಂಜಳೆ ಊರಾಗ ಒಂದ್ ಏಳಕ್. ಮುಂಜಳೆ ಏಳುಕ್ ಬಿಡೋದಿಲ್ಲಿ.
ಹ್ಮ ಸರ್ ಮುಂದಿಡ್ಲಾ.
ಏಳುಕ್ ಬಿಟ್ಟೆ ಅಂದ್ರುನು ಅಲ್ಲಿ ಹೋಗಿ ಆರಾಮ್ ರೀಚ್ ಹಕ್ಯವಿ ಎಲ್ಲಿ ಅಂದ್ರೆ ಪಸ್ಟ್. ನೀ ಪಸ್ಟ್ ಪ್ಲಸ್ಸೇ ಇತು ಈಕಡೆ ಹೋಗೋದ್. ಈಕಡೆ ತುಳಜಾಪುರುಕ್ ಹೋಗುಮ್ ಮಹಾರಾಷ್ಟ್ರ ಕಡೆ ಮಹಾರಾಷ್ಟ್ರಗ. ತುಳಜಾಪುರಕ್ಕೆ ಹೋಗೋದು ದರ್ಶನ ಮಾಡೋದು ದರ್ಶನ ಮಾಡಿ ಆಮೇಲೆ ನಷ್ಟ ಊಟದ ಮಾಡ್ಬಿಡುದು ಆಮೇಲೆ.
ಹ್ಮ್ ನಾಷ್ಟ ಹ್ಮ ಊಟ ಮಾ
ಆಮೇಲೆ ಇಲ್ಲಿಗ ಗಾ ಗಾಡಿ ಪಾರ್ಕಿಂಗ್ ಒಂದು ಸಮಸ್ಯೆ ಇರುತ್ತೆ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಕೊ ಅಂದ್ರು ಅಮೌಂಟ್
ಹಾ ಕರೆಕ್ಟ್ ಹಾ ಇದು ಮಾಡ್ಬೇಕ.
ಯದಿಕಂದ್ರ ಎಂಟ್ ಮಂದಿ ಹೋಗಿರ್ತೀವಲ್ಲ ಇಂಗ್ ಮಾಡುದು ಇಲ್ಲಿ ಒಂದೊಂದ್. ಒಂದ್ ಮೂರ್ ಮಂದಿ ಪೆಟ್ರೋಲ್ ಖರ್ಚ್ ನೋಡ್ಕೊಳೋದು. ಇನ್ ಮೂರು ಮಂದಿ. ಹಾ ಇನ ಮೂರ್ ಮಂದಿ ಟೋಲ್ ಗೇಟ್.
ಹ್ಮ್ ಟೋಲ್ಗೆಟ್ ಹೌದಾ.
ಹಾ ಇನ್ನೊಬ್ಬ ಹಾಕೊಳೋದು ಒಟ್ ಒಂಬತ್ ಮಂದಿ ಮಾಡುದು ಎಲ್ಲಾ ಮೂರ್ ಮೂರ್ ಮಂದಿ ಮೂರ್ ಮೂರ್ ಮಂದಿ ಹಾಕೊಂಬಿಡೋದು. ಮೂರ್ ಮಂದಿ ಪೆಟ್ರೋಲ್ ಖರ್ಚ ಮೂರ್ ಮಂದಿ ಟೋಲ್ ಗೇಟ್ ಖರ್ಚ. ಹಾ ಇನ್ ಮೂರ್ ಮಂದಿ ಮ್ಯಾಗಿಂದ ಏನ್ ಖರ್ಚ್ ಬರ್ತಾತ್ ನೋಡ್ ಎಲ್ಲ ನೋಡ್ಕೊಳ್ ಬಿಡೋದು.
ಎಲ್ಲ ನೋಡ್ಕೋಬಕು.
ಹಾ ಒಂಬತ್ ಮಂದಿ ಹೋಗುದು ಎಲ್ಲಾ ಮೂರ್ ಮೂರ್ ಮಂದಿ. ಈಗ ಪಾಸ್ಟಿಗ್ ಮೂರ್ ಮಂದಿ ಪೆಟ್ರಲ್ ಹಾ. ಪೆಟ್ರೋಲ್ ಅಂದ್ರೆ ಸಿ ಎನ್ ಜಿ ಬತ್ತ ಪೆಟ್ರೋಲ್ ತೋರ ಹಾಕುಸ್ಬೇಕ್ ಮೂರ್ ಮಂದಿ.
ಹ.
ಹಾ ಖರ್ಚ್ ಆರ ಹೊ ಹೊರ್ ಮೂರ್ ಮಂದಿ ಹಾಕ್ಸ್ಬೇಕ. ಮತ್ತೆ ಇನೊಂದ್ ಹಾ ಮತ್ ಟೋಲ್ ಗೇಟ್ನಿಂದ್ ಏಟ್ಯಾಕ್ ಬರ್ಲಿಕ್ಕ ಅವ್ರ ಮೂರ್ ಮಂದಿ ನುಡ್ಕೊಳೋದು.
ನೋಡ್ಕೊ.
ಹಾ ಇನ್ನ ಮೂರ್ ಮಂದಿ ಏನ ಆಕಿತಿ ನಮ್ದ ಊಟದ ಖರ್ಚ ಆಗ್ಲಿ ನೀರಿನ್ ಬಾಟ್ಲಿ ಆಗ್ಲಿ ಎಲ್ಲಾ ಅವರ್ ಕಡೆ ಮೂರು ಮಂದಿದು.
ಹಾ ಮೂರ್ ಮನೆ.
ಹಾ ಒಂಬತ್ ಮಂದ್ ಹೋಗದು ನಾವು ಒಂಬತ್ ಮಂದ್.
ಅವರ್ ಅವರ್ ಹುಡ್ಗುರು ಅವ್ರ್ ಅವ್ರ್ ಮನೆಗ್ ಕೇಳ್ಬೇಕು ಇನ್ನ ಅವ್ರಿಗೆ ಕೇಳಕೆ. ಕೇಳ್ಬೇಕು ಮತ್
ಹ ಅವರ್ ಮನ್ಯಾಗ್ ಬಿಟ್ರೆ ಚಲೋ.
ಹಾ ಅವ್ರ ಮನ್ಯಾಗ್ ಬಿಟ್ರೆ ಚಲೋ ಬಿಡ್ಲಿಕ್ಕ ಸಮಸ್ಯೆ ಯಕವು. ಅದಕ್ಕ ಅವ್ರ ಮನಾಗ ಬಿಡ್ತಾರಿಲ್ಲ ನೋಡ್ಬಾಕ್ ಕೇಳ್ಬಕಾಲ ಅವ್ರನ್ನ.
ಹ ಅವ್ರು ಕೇಳಂದೇವ ಮತ್ ಅವ್ರ ಏನಂತಾರೆ ಇಲ್ಲಾ ಹಿಂಗೆ ಏನ್ರ ಹೇಳ್ಬೇಕಲ್ಲ ಬಂದ ಇನ್ನಾ.
ಹ್ಮ್
ತಿನ್ನವ್ರ ಪೋನ ಗಿನ ಏನೂ ಹಚ್ಚೆ ಇಲ್ಲ ಈಗ ಇನ್ನ ನಾಲ್ಕ್ ಮಂದಿ ಇನ್ನ ಇಲ್ಲ ಇನ್ನ ನಾಕ ಮಂದಿ ಆಗ್ಬೇಕು ಒಂಬತ್ತ ಮಂದಿ ಸುದ್ದ ಅಕ್ಕೆತ್ ಈಗ.
ಹಾ ಇನ್ನ ನಾಕ ಮಂದಿ ಇದಾರ ಏನ್.
ಇನ್ನ ನಾಕ ಮಂದಿ ಕ್ಯಾನ್ಸಲ್ ಆಗ್ಯಾರ ಇನ್ನ್ ಹೇಳಿಲ್ಲ ಐದ್ ಮಂದಿ ಅದಾರ ಈಗ್.
ಅಯ್ಯೋ ಶಭಾಷ್.
ಹ ಇನ್ನ ನಾಕ ಮಂದಿ ಆದು ಅಂದ್ರ ಇಲ್ಲಿನ ಹಿಡಿದು ಮುಂಜಳೆ ಕಾಯಿ ಗಿಯಿ ಹೊಡೋದ ಎಲ್ಲಾ ಪೂಜೆ ಗೀಜೆ ಮಾಡಿ ಬಿಟ್ಟುವ ಅಂದ್ರ ಗಾಡಿ ಇವತ್ತು ಯಾವಾರ ಇವತ್ತ ಇವತ್ತ ಜುಲೈ ಯಾಡ್ ಹೊಳ್ಳೆ ಜುಲೈ ಎಂಟಕ್ ಬಂದ್ಬಿ ನೋಡ್ ಆರ ದಿವ್ಸ ಅಕಡೆ ಹೋಗ್ಬಿಡುದ. ಆರ ದಿವ್ಸ ಹೋದೆವ್ ಅಂದ್ರ ಒಳೆ ಒಂದೊಂದು ಪೂರಾ ಇಕಡ್ ಒಗಡ ಮಹಾರಾಷ್ಟ್ರ ಕಡೆ ಹೋಗೋದಿಲ್ಲ್ ಕರ್ನಾಟಕ ಒಳಗಿನ ಹೋ ಬಂದ್ಬಿಡೋದ ಹಾ ಕರ್ನಾಟಕದಾಗಿಂದ ಒಟ್ಟು ನೋಡ್ಬಿಡುದ ಈ ಕಡೆ ಯಾವ್ಯಾವ ಗೋವಾ ಗೋಕರ್ಣ ಶಿರ್ಸಿ ಮುರುಡೇಶ್ವರ. ಹಾ
ಹ್ಮ್ ಊರುಗ ಒಂದು ವಾರ ಬರ್ಬೆಕ್
ಹ ಈ ಇಕಡೆ ಒಟ್ಟೆಲ್ಲ ಏನ್ ಏನ್ ಖರ್ಚ ಬರುತ್ತ ಎಲ್ಲಾ ಅದೇ ಆ ಕಡೆ ಒಮ್ಮಂದಿ ಒಮ್ಮಲೆಗೆ ಹೋಗ್ಬಿಡಬೇಕ. ಕರ್ನಾಟಕ ಹಾ ಆಲ್ ಓವರ್ ಕರ್ನಾಟಕ ಹಿಂಗ್ ಹಾ ಮನಷ್ಯಾಗ್ ಹೆವಿ ಹೆವಿ ದುಡ್ ಆಕ್ಕೆತ್ಲ ದುಡ್ಡ ಭಾಳ ಆಕ್ಕೆತಿ ಹ್ಮ್ ರೊಕ್ಕ ಒಂದ ಮನಷ್ಯಾಗ್ ಒಮ್ಮಮ್ಮ ಹದ್ನೈದ ಅದು ಬರ್ಬೋದ ಹದಿನೈದ ಭಾಳ ಬರ್ತೇತ ರೊಕ್ಕ. ಹಾ
ಹ್ಮ್ ಒಂದ ತಿಂಗಳ ಕೆಲ್ಸಕ್ಕ ಹೋಗಬೇಕ.
ಹೌದ ಎಲ್ಲಿರ ಇಗ ಇದು ಹಿಂಗ್ ಹೌದು ಕೆಲ್ಸ ಮಾಡದ ಒಂದ್ ತಿಂಗಳು ಕೆಲ್ಸ ಮಾಡು ಒಂದ್ ತಿಂಗಳ ಆಕಡ ಹೋಗ್ಬಿಡುದೂ.
ಹಾ ಒಂದ್ ತಿಂಗ್ಳ ಕೆಲ್ಸ ಮಾಡಿ ಒಂದ್ ತಿಂಗ್ಳ
ಹ್ಮ್ ಅದು ಕೆಲಸ ಬರಬರಿ ಇರ್ಬೇಕ ಅದೆಲ್ಲ ಅವರು ನಾ
ಮಾಡೋದು ಹಂ ಮತ್ತ್ ವರ್ಷ್ ದುಡ್ಯಾಕ್ ಹೋಗ್ ಮತ್ತ್ ಇಲ್ಲೇ.
ಹಾ ನಡಿತೇತ್ತ್ಲಾ ಈಗ ವರ್ಸದಾಗ ಒಂದ್ಸಲ ವರ್ಸದಾಗ ಒಂದ್ಸಲ ಹೋಗೋದು ಪ್ರವಾಸಕ್ಕ
ಹ್ಮ ಹಾ ವರ್ಸದಾಗ್ ಒಂದ್ಸಲಾ
ಈ ವರ್ಷ ಕರ್ನಾಟಕ ಸುತ್ತಾಡ್ದೇವ ಅಂದ್ರ ಮುಂದಿನ ವರ್ಷ ಬಿಟ್ಬಿಡೋದ ಆಮೇಲೆ ಈ ನಮ್ಮ್ ಬ್ಯಾರೆದ ನಮ್ ಬ್ಯಾ ಬ್ಯಾರೆ ಸ್ಟೇಟ್ಗ್ ಹೋಗೋದ. ಹ ಗುಜರಾತ್ ಆಗ್ಲಿ ಊ ಉತ್ತರ ಪ್ರದೇಶ್ ಇಲ್ಲಿಕ್ಕ ಉತ್ತರ ಪ್ರದೇಶ್ ಹೋಗೋದ ಅಯೋಧ್ಯ ರಾಮಯಾಗ್ ಪ್ರಯಾಗರಾಜ
ಹಾ ಪ್ರಯಾಗರಾಜ್ ಹಾ ಆಕಡೆ ಹೋಗ್ಬೇಕ್.
ಇಲ್ಲಕಂದ್ರ ಜ್ಯೋತಿರ್ಲಿಂಗ ನೋಡಕ್ ಹೋಗೋದು ಒಂದ್ ಆಗನಾ ಒಂದ್ ನೋಡಕ್ ಹೋಗೋದು ಹಂಗೆ ವರ್ಸ ವರ್ಸ ಒಂದ ಚೇಜ್ ಮಾಡಿದ್ರ ಮತ್ತ್ ಅ ಬ್ಯಾರೆ ಬ್ಯಾರೆ ಪ್ಲೇಸ್ ನೋಡಕ್ ಅನ್ಸತೇತಿ.
ಹಾ ನ ಅನಸ್ತೆತ್.
ಈಗ ವರ್ಷ ಹೊಳ್ಳೆ ಮಳ್ಳೆ ಅದಕ್ಕ ಸುತ್ತಾಡಕ್ಕತ್ತೇವಂದ್ರ ಮತ್ತ್
ಏನು ಆಗಲ್ಲ ಎಲ್ಲ ಕಡೆ ಹೋಗಿ ಬರ್ಬೇಕ.
ಎಲ್ಲ ಪೂರ ಸುತ್ತಾಡದೇವ್ ಅಂದ್ರ ನಮಗ ಒಂದ ಚಲೋ ಅನಿಸ್ತೆತ ಎಲ್ಲಾ ನೋಡ್ದೇವ್ ಅಪ್ಪಾ ಪ್ಲೇಸ್ ರ ಅನಸ್ತೆತ್ ಇಲ್ಲಿಕ್ಕಂದ್ರೆ ಇವ ಇವ್ರ ಇಲ್ಲಿಕ್ಕಂದ್ರೆ ಒಂಬತ್ತ ಹತ್ತು ಮಂದಿ ಎಲ್ಲಿ ಬ್ಯಾಡಪ ಅಂದ್ರ ಇಲ್ಲಿಕ್ಕ ಶ್ರೀಶಲ್ಕ ಹೋಗೋನ್ರೀ.
ಹಾ ಶ್ರೀಶೈಲ್ ಹೋಗ್ ಬರಬೇಕ ನೋಡ್ ದೇವರ ದರ್ಶನ ಆಕೈತಿ.
ಹ ದರ್ಶನ್ ಆಕೈತಿ ಈಗೇನ್ ಪಾ ಗದ್ಲ ಇರಲ್ಲ ಏನ್ ಇರಲ್ಲಾ ಶ್ರೀಶಲ್ಕ್ ಹೋಗಿ ಆರಾಮ್ ದ ದರ್ಶನ ಮಾಡ್ಕೊಂಡ್ ಬಂದೇಂದ್ರ ಆ ಅಲ್ಲಿಗೆ ಹಾಕಿತ್ತಲ್ಲ ಒಂಬತ್ತು ಶ್ರೀಶಲಕ ಅಂದ್ರ ಬಬ ಶ್ರೀಶರ್ಕನು ಆರಾಮ್ ಇಲ್ಲಿ ಕ ಬಾ ಬಸಿ ಹೋದ ಐದುನೂರು ರೂಪಾಯಿ ಬರುತ್ತ ಮಷ್ಯಾಗ
ಹ ಜೋರ್ ಬರ್ತ
ಐದ್ನೂರ ಐದನೂರು ಬ ಅಂದ್ರ ಮನ್ಷ್ಯಾಗ ಎರಡ್ ಸಾವಿ ರೂಪಾಯಿ ರರಡದ ಅವನಿಗೆ
ನ್
ಎರಡ್ ಸಾವಿರ ರೂಪಾಯಿ ಹೋಗಬ್ರಾಕ್ ಮುಗತಿತ್ಂದದ ಏನ್ ತಿನ್ನುದಿಲ್ಲ ಉಣುದಿಲ್ಲ
ಹ್ಮ ನಿಲ್ಲ ಒ್ಣದ ನಾನ
ಬುದ್ದಿ ಕಡೊಂಡಂಬ್ರ ಮನ ಆಗತ್ತೆ ಚೋಡ ಆಗ್ಲಿ ಉಂಡಿ ಎಲ್ಲ ಕಡೊಂಡ ಹೋಗ್ಬ ಬಿಡುದ ಆ ಕಡೆ ಆಕಡೆ ಕಡ್ಕೊಂಡ್ ಆಕಡೆ ಹೋಗಬಿ ಸಷಲ್ಲಿ ಪಾತ್ರಂಗಗೆದ ಜಳಕ ಮಾಡಿ ಒಂದ ದ್ ಸ್ವಲ್ಪ ನೀವರ್ ತಗೊ್ ಅ ಕಡೆ ಎಲ್ಲಲ್ಲಿ ಒಂದ ನಾಕಕ್ ಪಲೇಸ್
ಹಾ ನ ಇಷ್ಟ ಚೋರಾ ಮರಸ್ಬೇಕು ಚೆಟ್ಟಿದೀವಿ
ಹಾ ಬೂಂದೆ ಉುಂಡಿ ಈಗ ಒಂದು ಅಕಡೆ ತುಂಬ್ ಹಗಳು ಒಂದ್ ಎರಡು ಹಾ ಒಂದ್ ನಾಕ್ ನಾಕ್ ಸೊ ಈಗಡ ತ ಹೋಗಬ ಬಿ ಹಾ ಆ ಕಡೆ ತೂಂದ್ ಹೋಗ್ಬ ಬಿಡ್ರಿ ಹೊಳೆ ಕಡೆ ಜಪ್ಪನ ಮಾರ್ದ
ಹಾ ಊಟಬು ಹಾ ಆಕ ರ ಗುಡ ಸ ಸಿ ಕೂೋ ತ ಮಾಡ
ಹೌದಳ ಹಂಗ ಹಂಗಕತೆ ಆಯ್ತ ಆತ್ ಮತ್ತ ಇಲ್ಲಯ